ಹಲೋ ಹಾ ಹಲೋ
ಏನ್ ಮಾಡಾತಿ ಆರಾಮ.
ಅರಾಮ್ ನಿನಾ.
ಹಾ ನಾನು ಆರಾಮ್ ಇದೀನಿ.
ಏನ್ ಮಾಡಾತಿದಿ.
ಏನಿಲ್ಲ ನೋಡ್ ಆಫೀಸಿಗೆ ಬಂದಿದ್ದೆ.
ಹಾ ನಾ ಕುೂಂತಿದ್ದೆ.
ಹಾ ಊಟ.
ಊಟ ಆಯ್ತ್ ನಿಂದು.
ಹಾ ನಂದು ಆಯ್ತು ನೋಡಿಗ್.
ಹ ಆಫೀಸ್ ಹೋಗಿನ.
ಹಾ ಆಫೀಸ್ಗ್ ಬಂದಿದ್ದೆ ಏನ್ ಊಟ ಮಾಡಿದ್ದಿ.
ರೊಟ್ಟಿ ಪಲೈ. ಅನ್ನ ಸಾಂಬಾರು ನೀನು.
ಹಾ ನಾನು ರೈಸ್ ತಂದಿದ್ದೆ ರೈಸನ್ಗೆ.
ಹೌದಾ
ಏನ್ ನಿನ ಮಾಡಿದ್ಯ ಅಡ್ಗಿ.
ಹಾ ನಾನ ಮಾಡಿದ್ದೆ ಅಡ್ಗಿ. ಹ್ಮ್ ಬೆಳಗೆ ಇಡ್ಲಿ ಸಾಂಬಾರು ಚಟ್ನಿ.
ಹಾ
ಹಾ ಮಧ್ಯಾಹ್ನ ಈಗ ರೊಟ್ಟಿ ಊಟ ಮಾಡಿದ್ದೆ.
ಹ್ಮ್
ಹ್ಮ್ ಮತ್ತ.
ಮತ್ತೆ ಎಲ್ಲಾದ್ರೂ ಟ್ರಿಪ್ಪಿಗೆ ಹೋಗಿದ್ದಿ ರೀಸೆಂಟ್ ಆಗಿ.
ರೀಸೆಂಟ್ ಆಗಿ ಅಂದ್ರೆ ಟೂ ಮಂತ್ಸ್ ಬ್ಯಾಕ್ ಹೋಗಿದ್ದೆ.
ಹೌದಾ ಎಲ್ಲಿ ಯಾವೂರಿಗೆ.
ಗಿದ್ದೆ. ಫ್ಯಾಮಿಲಿ ಫ್ಯಾಮಿಲಿ ಜೊತೆ ಹೋಗಿದ್ದೆ.
ಹಾ ಹಾ ಯಾವ್ ಗಾಡಿ ಮಾಡ್ಕೊಂಡ್ ಹೋಗಿದ್ರಿ.
ನಾವು ಬಸ್ಗೆ ಹೋಗಿದ್ವಿ.
ಹೌದ. ಬಸ್ ಯಾವ್ ಟೈಮಿಂಗ್ ಯಾವುರ್ ಏನ್ ಯಾವಾಗಿರುತ್ತ್ ನೈಟ್ ಅದು ಇರ್ತಾವ.
ನೈಟ್ ಅದು ಇರಲ್ಲ ಇರ್ಬೋದ್ ಅನ್ಸುತ್ತ. ಬಟ್ ನಾವು ಮಾರ್ನಿಂಗ್ ಟೈಮ್ ಹೋಗಿದ್ವಿ.
ಹ್ಮ್
ಮಾರ್ನಿಂಗ್ ಟೈಮ್ ಹೋದ್ರೆ ನೈಟ್ ಮುಟ್ಟಿದ್ವಿ. ಸಿಕ್ಸೋ ಕ್ಲಾಕ್ಗೆ ಮುಟ್ಟಿದ್ವಿ ಮತ್ತೆ ಅವ ಅಲ್ಲೆ ಸ್ಟೇ ಆಗಿ ಮಾರ್ನಿಂಗ್ ದರ್ಶನ ಮಾಡಿ.
ಹ್ಮ್
ಓಪಾಸ್ ಬಂದಿದ್ವಿ.
ಹೌದಾ ಅಲ್ಲೇನಾದ್ರು ರೂಮ್ ಎಲ್ಲ ಸಿಕ್ತಾವ ಅಲ್ಲೆ.
ರೂಮ್ ಸಿಕ್ತಾವು ಬಟ್ ನಮ್ಗ ಸಡನ್ ಹೋಗಿದ್ವಿಲ್ಲ ಸಿಕ್ಕಿದ್ದಿಲ್ಲ. ಅಲ್ಲೆ ಹ ರೊಕ್ಕ ಕೊಟ್ಟ್ ರೂಮ್ ಮಾಡಿದ್ವಿ ಆಮೇಲೆ.
ಹೌದಾ ನಾವು ಹೋಗಿದ್ವಿ ಒಂದ್ಸಲ್ ತಿ ನಾವು ಫ್ಯಾಮಿಲಿ ಜೊತೆ ಕ್ರೊಷಿಯರ್ ಮಾಡ್ಕೊಂಡ್ ಹೋಗಿದ್ವಿ ನಾವು ಬಸ್ ಇವೆನ್ ಹೋಗಿದ್ದಿಲ್ಲ.
ಹಾ
ಕೃಷಿ ಅತ್ ಮಾಡ್ಕೊಂಡ್ ಹೋಗಿ ನಾವು ರೂಮದೇನು ಮಾಡಿದ್ದಿಲ್ಲ ಅಲ್ಲೇ ಬಾಳ ಜನ ಇದ್ವಿ.
ಹೌದಾ
ತಿ ಒಳಗ್ ಅದ್ ಸ್ನಾನ ಮಾಡ್ಕೊಂಡ ದರ್ಶನ ಮಾಡ್ಕೊಂಡು. ನೀವು ನದೀಗ್ ಹೋಗಿದ್ರಾ ಅಲ್ಲೆ.
ನಾವು ನದಿಗ್ ಹೋಗಿದ್ವಿ ಬಟ್ ಸ್ನಾನ ಅದು ಮಾಡಿದಿಲ್ಲ ರೂಮ್ ಒಳ್ಗ ಮಾಡಿದ್ವಿ.
ಹೌದಾ ನೀ ಹೋದಾಗ್ ನೀರ್ ಇತ್ತ ಅಲ್ ನದಿಯೊಳಗ್.
ಮಳೆಗಾಲ್ ಆಯುದ್ದಿದ್ದಿಲ್ಲಲ್ಲಾ ಬೇಸ್ಗೆ
ಹ ಹೌದು ನಾವ್ ಹೋದಾಗು ಬೇಸಿಗೆಯ ಕಾಲದ ಹ ಗಿದ್ವಿ ನೀರಾ ಎಲ್ದ ಅಲ್ಲೇ ನೀರ್ ಇದ್ದಾಗ ಏನೋ ಜಾಸ್ತಿ ಚಲೋ ಇರ್ತ ಅಂತಾರ ನಾವು ನೀರಿದ್ದ ಒಮ್ಮೆ ಹೋಗೇ ಇಲ್ಲ.
ಹೌದಾ ನೀರಿದ್ ಹೋಗ್ಬೇಕು ಒನ್ಸ್ ತಳ ಮತ್ತೆಲ್ಲಾದ್ರು ಹೋಗಿದ್ರಿ ನೀವು.
ಹಾ ಮತ್ತ್ ಎಲ್ಲಿ ಇಲ್ಲ ಈಗ ರೀಸೆಂಟ್ ಆಗಿ. ಅಲ್ಲೇ ಮ ರ ಮಂತ್ರಾಲಯ ಕಡೆನೆ ಒಂದ್ ಐದ್ ದೇವಸ್ಥಾನ ಅದವ ಅಂತಲ. ಪಂಚುಮುಖ್ಯ ಆಂಜನೆಯ ಕಂಡದ್ ತ್ತೆ ಅದು ಅದ ಒಂದ. ತರಾ ಅಲ್ಲೆಲ್ಲ ನೋಡ್ರಿದ್ರಿ ಅವ್ ಪ್ಲೇಸ್.
ಹ ಹೌದ ಅವನ್ನೆಲ್ಲಾ ನೋಡಿದ್ವಿ ಐದು ದರ್ಶನ ಮಾಡಿದ್ವಿ. ಹ ಅಲ್ಲೇ ಆಟೋ ಸಿಕ್ತಾವು ಆ ಅಲ್ಲೇ ಆಟೋ ಇಂದ ಹೋಗಿದ್ವಿ.
ಹೌದ್ ಅನ್ ನಾವು ಅದ್ ಕೃಷಿಯರ್ ಗಾಡಿ ಒಳಗ್ ಡ್ರೈವರ್ ಹೇಳಿದ್ರ ಹಿಂಗ ಅದಾವ ಅಂತಂದ ಹಂಗ ಹೋಗಿ ದರ್ಶ ಮಾಡ್ಕೊಂಡ್ ಬಂದಿದ್ವಿ.
ಹೌದಾ
ಹ್ಮು
ಹ್ಮು ಹ್ಮು.
ಮತ್ತ್ ಯಾವ್ ಪ್ಲೇಸ್ ಇಷ್ಟ ನಿಮಗೆ ಟ್ರಿಪ್ಪಿಗಿ ಹೋಗಾಕಾ.
ಮತ್ತೆ ಯಾವ ಪ್ಲೇಸ್ ಅಂದ್ರೆ ನೀರಿರುವ ಪ್ಲೇಸ್ ಗೋಕರ್ಣ, ಮುರುಡೇಶ್ವರ ಈತರ ಹೋಗ್ಬೇಕಂತ ಮಾಡಿದ್ವಿ. ಇನ್ನ ಹೋಗಿಲ್ಲ ಈಸ್ ತ್ತೆ ಈಗ ಮಳೆಗಾಲ ಸ್ಟಾರ್ಟ ಟ್ ಆದ್ಮೇಲೆ ಹೋಗ್ತಿವಿ.
ಹೌದಾ ಅ ಮುರ್ಡೇಶ್ವರ ಮಸ್ತಿದೆ ಬೀಚ್. ಐತಿ ನೋಡಾಕ ಚಂದು ಐತಿ.
ಹ್ಮು ಚಲೋ ಐತಿ ಅದೇ ಹೋಗ್ಬೇಕ್ ಹೋಗ್ಬೇಕ ಅನ್ ಗೊತ್ತಿದ್ದೀವಿ ಹೋಗ್ತಾ ಆಗ್ತಾ ಇಲ್ಲಾ. ಹೋಗ್ಬೇಕು ಈಗ ನೆಕ್ಸ್ಟ್ ನಂತದು
ಹ್ಮು ಅದೇ ಹೋದ್ರೆ ಎಲ್ಲಾ ಧರ್ಮಸ್ಥಳ ಕ ಕ್ಕೆ ಸುಬ್ರಹ್ಮಣ್ಯ ಎಲ್ಲ ಅಲ್ಲೇ ಆಗ್ತಾವ ಅಂತ
ಹೌದು ಹಾ ಆಗ್ತತಿ ಹೋದ್ರ ಟ್ರೈನ್ ಎ ಗಾಡಿ ಮಾಡ್ಕೊಂಡೇ ಹೊದ್ರ
ಎಲ್ಲಾ ಕಡೆ ಹೋಗ
ನಾವ ಬಸ್ಸಿಗ್ ಹೋಗಿದ್ವೆಲ್ಲ. ಅದಕ್ಕ ಅವಾಗ ಮಂತ್ರಾಲಯ ಅಷ್ ತ್ತ್ ಹೋಗಿ ಬಂದ್ವಿ ಹ್ಮು ಹಾ ಫ್ರೀ ಬಸ್ ಆಗಿಂದ ರೀಸೆಂಟ್ ಆಗಿ ಹೋಗಿದ್ವಿ.
ಹೌದು ಟ್ರೈನು ಬಿಟ್ಟಾರ್ ಅಂತಲ್ಲ ಮಂತ್ರಾಲಯ ಕೆ. ಏನೋ ವಾರಕಮೂರ್ ಮೂರ್ಸತಿ ಏ ಬಿಟ್ಟಾರ ತ್ತ
ಹೌದ ನತಿದ್ರು ಟ್ರೇನ್ ಇದೆ ಬೆಳಿಗ್ಗೆ ಆರ್ ಗಂಟೆಕ್ ಇದೆ ಅಂತ ಇಲ್ಲಿ ನಮ್ಮ ಮೋನೆಯಲ್ಲಿ ಒಬ್ರ ಅಂಟಿ ಹೋಗ್ ಬಂದ್ರು. ಈಗ ಹ ಲಾಸ್ಟ್ ವೀಕ್ ಹೋಗಿದ್ರ ಅನ್ಸುತ್ತ ಅವರು. ಹೋಗಿ ಬಂದರು ಅವ್ರಿ ಎಲ್ಲಾ ಆರಾಮಯ್ತು ದರ್ಶ ತಂದರು
ಹಾ ನಾನು ಇನ್ಸ್ಟಾದ ನೋಡಿದ್ದೆ ಏನೋ ಟೈಮಿಂಗ್ ಏನೋ ಟ್ರೈನ್ ಟೈಮಿಂಗ್ ಅದರದ್ದ ಟ್ರೈನ್ ನಂಬರ್. ಆಮೇಲೆ ಟಿಕೆಟ್ ಅಮೌಂಟ್ ಎಷ್ಟ ಪ್ರತಿ ಎಲ್ಲಾ ಕೊಟ್ಟಿದ್ರು. ಅದನ್ನ ನೋಡ್ಕೊಂಡು ಹೋಗ್ಬೇಕು. ಒಸತಿ
ಹ್ಮ್ ನನ್ಗ ಅವ್ರರು ಅಂಟಿ ಹೇಳಿದ್ರು ಅವರು ನನಗೂ ಕರದ್ರು ಬರ್ತೀಯಾ ಅಂತ ನ ಒಳ್ಳಿ ಅಂದೆ ನ ನಾನು ಹೋಗಿ ಬಂದ್ ಬಾಳ್ ದಿನ ಆಗಿದ್ದಿಲ್ಲಲ್ಲಾ. ಅದಕ್ಕ ಹೋಗ್ಲಿಲ್ಲ. ನಕ್ಸ್ಟ್ ಯಾವಾಗಾದ ರು
ಹ್ಮ್ ಹ್ಮ್ ಹ್ಮ್
ಹ್ಮ್ ಹ್ಮ್
ಮತ್ ನೆಕ್ಸ್ಟ್ ಒಂದ್ಸತಿ ಈಗೋಕೋಣ ಹೋಗೋಣ ಯಾವಾಗಾದ್ರೂ.
ಹಾ ಗೋಕರ್ಣ ಇಲ್ಲ ಮುರುಡೇಶ್ವರ ಹೋಗ್ಬೇಕು ಈಗ್ ಮಳೆಗಾಲ ಸ್ಟಾರ್ಟ್ ಆಗುತ್ತ್ ಅಲ್ವಾ. ಇಲ್ಲ ಆದ್ರೆ ದಾಂಡ್ ಎಳಿ ಅದು ಹೋಗ್ಬೇಕ್
ಹ್ಮ ಹ್ಮ್ ಅಂದ್ರ ಗೋಕರ್ಣಕ ಡೈರೆಕ್ಟ್ ಬಸ್ ಸಿಗತ್ತಲ್ಲಾ.
ಗೋಕರ್ಣ ಎಂದ ಹಾ ಇದೆ ಇದ್.
ಅದೆ ನಮ್ಮೂರಿಂದ ಡೈರೆಕ್ಟ್ ಗೋಕರ್ಣ ಸಿಗದಲ್ಲ ಹೋಗಾಕ್ ಬರುತ್ತ. ಒಂದ್ಸತಿ ಫ್ರೀ ಮಾಡ್ಕೊ ಯಾವಾಗ್ ಕದ್ರ್ ಹೋಗುನಂತ್.
ಹ್ಂ ಹೋಗೋಣ್ಹಂಗಾದ್ರೆ ಯಾವಾಗಾದ್ರು ಸಂಡೆ ಅದು.
ಹಾ ಅದು ನಿಮ್ ಫ್ರೆಂಡ್ಸು ಯಾರಾದ್ರು ಇದ್ರ ಹೇಳಿರ್. ನಾನು ನಮ್ ಫ್ರೆಂಡ್ಸಿಗ್ ಹೇಳಿರ್ತೀನಿ. ಹ ಒಂದ್ಸತಿ ಗೋಕರ್ಣಾಕ್ ಹೋಗ್ ಬರ್ಣಂತ್ ಬೆಳಸ್ ಈವ್ನಿಂಗು ಅದೇ ಬಸ್ ಬರ್ತದ್.
ಹೌದು ಬೆಳಿಗ್ಗೆ ಏಳ್ಗಂಟೆಕ್ಕೆ ಐತಿ ಹುಬ್ಳಿಯಿಂದ. ಅನ್ನಾತಿದ್ರು ಅಂದ್ರೆ ಹನ್ನೆಡ್ ಗಂಟ್ ಒಂದ್ ಗಂಟೆ ಅಂದ್ರೆ ರೀಚ್ ಆಗ್ತಿವಿ ವಾಪಾಸ್ ಬರೊದ್ ಮತ್ತ್ ಅದೇ ಬಸ್ಸಿಗಬರ್ಬದು.
ಹಾ ನಾವು ಮಾತ್ ಅದೇ ಬಸ್ಸಿಗಂದ್ ರ ನಮ್ಮತ್ತೆ ನೈಟ್ನ್ ಅನುತ್ತೆ ಮತ್ ನಮ್ಮೂರೊಳಗ್ ನಾವ್ ಇರ್ತೀವಿ. ತಕ್ ನಾನು ಡ್ರೈವರ್ ಕಂಡಕ್ಟರ್ ನ್ ಹ್ಮ ನಮಿಗ್ ಸಿಗ್ತಾರ್ವನ್ರ್ ಒಂದ್ಸತಿ ಕೇಳಿ ಇಟ್ಗೊಂತಿನಿ.
ಹ್ಮ್ಂ ಹ್ಮಂ ಅಷ್ಟು ಮಾಡು.
ಬರ್ವಂತ್ ನಿಮ್ ಫ್ರೆಂಡ್ಸ್ ಎಷ್ಟ್ ಜನ ಬರ್ಬೋದು.
ನಮ್ ಫ್ರೆಂಡ್ಸ್ ಎರಡಿಲ್ಲ್ ಮೂರ್ ಜನ ಬರ್ಬೋದ್ ನನ್ ಇಡದ್ರ್ ನಾಲ್ಕ್ ಜನ ಆಗ್ಬೋದು. ಹ್ಮಂ ನೀವು.
ನಮ್ದ್ ಒಂದೀಬ್ರಿದಾರೆ ನಾನು ರ್ನ್ ಹಿಡಿದ್ರ್ ಮೂರ್ ಜನಾಗ್ತಿವಿ.
ಹಾ ಅಂದ್ರ್ ಇಷ್ಟ್ರು ಸೇರಿ ಬಸ್ಗೆ ಹೋಗಾಕ್ಬರ್ತದ್ ಸುಮಾರ್ ಬಸ್ ಇದೆ ಅಲ್ವಾ.
ಹಾಂ ಫ್ರೀ ಇದೆ ಅಲ್ಲ ಸುಮ್ನೆ ಹೊಗ್ ಬರೋದು ಕಂಡಕ್ ಟ್ರ್ ಪರ್ಚಯದ್ದಾರ್ ಅದಾರ ಅಂದ್ರೆ ಕರ್ಕೊಂಡ್ ಹೇಳ್ಕೊಂಡ್ ಕರ್ಕೊಂಡ್ಹೋಗ್ತಾರ್.
ಹ್ಮ್ಂ ಹೌದು. ಅಷ್ಟೇ ಮಾಡೊಣಂತ್ ಇಲ್ಲ ಗೋಕರ್ಣ ಇಲ್ಲ ಮುರ್ಡೇಶ್ವರ ಅದು ಅಲ್ಲೇ ಸಮೀಪ್ ಆಗುತ್ತಂತ. ನಮ್ಮಪ್ಪಾ ಚೆ ಹೇಳ್ತಾ ಇದ್ರು ಮನ್ನೆ ನಾವ್ ಹಿಂಗ್ ಹೋಗ್ಬೇಕನ್ ಹಕೊಂಡಿದ್ವಿ ಅಂತಂದೆ ಕ್ಕೆ ಅವರ್ ಇಲ್ಲ ಇಲ್ಲಿಯ್ ಮುರುಡೇಶ್ವರನ ಸಮನೀಪ್ ಗೊತ್ ನೋಡ್ ಅಂತ ಅಂತ ಇದ್ರು ನಾವು ನೋಡ್ ನೋಡ್ತವಿ ನೋಡ್ತೀವಿ ಅಂತ್ ಸುಮ್ಮದೇ.
ಹ್ಮ್ ಅದೇ. ಮುಡೇಶ್ವರನು ಇವಾಗೆಲ್ಲಾ ಅಲ್ಲಿ ಸುಟಿ ಎಲ್ಲ ಮುಗುದ್ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆದವಲ್ಲ ಮತ್ತ ರಶ್ನು ಕಡಿಮೆ ಆಗಿರ್ತತಿ ಈಗ.
ಹಾ ಹೌದು ಅಂದ್ರೆ ಹೋಗ್ಬರ್ಬೋದು ಮೊಣೆ ಅದಕ್ ಮಸ್ತ್ ಆ ಆ ಹೋಗ್ಲಿಲ್ವಾ ನೀವು. ಹನುಮಂತ ದೇವಸ್ಥಾನಕ್ಕೆ
ಯಾವ್ ಹನುಮತ ದೇವಸ್ಥಾನ ಅದ ಅದ್ ಹಾ ಅಲ್ಲಿ ಹ ಅಲ್ಲಿ ನಾವವು ಹೋಗಕ್ ಆ ಇಲ್ಲ ಅದು ಒಂದ್ ಒನ್ ಡೇ ಒಳಗೆ ಅಷ್ಟೆ ಹೋಗ್ಬೇಕಂತಿತ್ತಲ್ಲಾ. ಬಸ್ಸಿನ್ ನಮಗ್ ಹೋಗಕ್ ಆಗ್ಲಿಲ್ಲ. ಹಾ ನೀವ್ ಹೋಗಿದ್ರ ಅಲ್ಲಿ ಏನಾದ್ರ್
ನಾವವು ಹೋಗ್ ಬಂದ್ವಿ.
ಹೊಗ್ ಬಂದ್ರ. ಏನಬ್ಬ ಹೆಂಗೋಗ ಗಾಡಿ ಮಾಡ್ಕೊಂಡ್ ಹೋಗಿದ್ರಾ ಹೆಂಗ್ ಹೋಗಿದ್ರಿ.
ಹಾ ಗಾಡಿ ಮಾಡ್ಕೊಂಡು ಹೋಗ್ ಬಂದಿ. ಫ್ಯಾಮಿಲಿ ಜೊತೆ ಹೋಗಿ ಬನ್ನ
ಹೌದು
ಹ ಜಲ್ದಿ ಬಿಡ್ಬೇಕು ಹ ದೇವಸ್ಥಾಾನ ಚಲೋದ. ಹೌ ಜಲ್ದಿ ಬಿಡ್ಬೇಕು ಬೆಳಿಗ್ಗೆ ಬೆಳಿಗ್ಗೆ ಜಲ್ದಿ ಬಿಟ್ರೆ ಮೂರು ರೀತಿ ಚಕತಿ ಆದ್ರೆ ಬಾಳ್ ರಶ್ ಇತ್ತು
ಬಹಳ ರಶ್ ಇತ್ತು ಅದಿನ್ ಅದಿ ವಾಸ್ತವ ಅಷ್ಟ ಹೋಗ್ಬೇಕು
ಹಾ ಹೌದು ಬಾಳ್ ರಶ್ ಇತ್ತ ಹ್ಮ್. ಅದಕ್ ನಾವ್ ಒಂದಿಷ್ಟ ಮ ಒಂದಿಷ್ಟ್ ಜನ ಹೊರ್ಗ ನಿಂತ ಸಮಾಡಿ ಹೋಗ್ತಾ ಇದ್ರು. ನಾವು ಪಾಳೆ ಹಚ್ಚಿ ಹೋ ಬಂದ್ವಿ
ಹೌದಾ ಪಾಳೆ ಅದು ಬಾಳ್ ಇತ್ತ.
ಹಾ ಬಾಳ್ ಇತ್ತ ಬಾಳ್ ರಶ್ ಇತ್ತ. ಅದು ಶನಿವಾರ ರ ಸಂಡೆ ಅಂತ್ರು ಜಗ್ ರಶ್ ಇತ್ತು. ನಾರ್ಮಲ್ ಡ್ರೇಸದ್ ಒಳಗ್ ಹೆಂಗಿ ತ್ತು ಗೊತ್ತಿಲ್ಲ ನಾವು ಶನಿವಾರ ಹೋಗಿದ್ವಲ್ ಅದಕ್ಕೆ ಬಾಳ್ ರಶ್
ಅದೇ ಇವ್ನಿಂಗ್ ಒಳಗ ಹೋ ಹೋಗಿ ಬಂದ್ರ್ಯ ನೀವ.
ಅ ನೈಟ್ ಆಯ್ತ ಬರೋತ್ಲೆ.
ನೈಟ್ ಆಯ್ತ ವಟ್ಟ್ ದರ್ಶನ ಎಲ್ಲ ಸಂಜಿಕ್
ಅ ಅದ ಆದ ದರ್ಶನ ಆಯ್ತು ಆದ್ರ ಲಗು ಬಿಟ್ಟಿತ್ತ್ ಲಗು ಹೋಗ್ಬೇಕು ಬೆಳಿಗ್ಗೆ ನಾಕ್ ಗಂಟೆ ಅಂದ್ರೆ ಹೋಗಿದ್ವಿ.
ಇವ
ನಾವ ಏಳ, ಎಂಟ ಜನ ಹೋಗಿದ್ವಿ.
ಹೌದಾ
ಹ್ಮು ಏಳ, ಎಂಟ ಜನ ಹೋಗಿದ್ವಿ ಒಂದ್ ಟ್ರೇ ಇದು ಗಾಡಿ ಮಾಡ್ಕೊಂಡ್ ಹೋಗಿದ್ವಿ. ಅದಕ್ಕೆೇ ಅದಕ್ಕೆೇ ದರ್ಶನ ಆಯ್
ಹೌದು ನಾವು ಅದೇ ನಾವು ಎಲ್ಲಾ ಪ್ಲ್ಯಾನ್ ಮಾಡಿದ್ವಿ ಎಲ್ಲಾ ಮಾಡಿ ಡಿ ಬಟ್ ಬಸ್ಸಿಂದ್ ಎಲ್ಲಾ ಕೇಳ್ಕೊಂಡ್ವಿ ಅದರ ಬಸ್ ಫೆಸಿಲಿಟಿ ಇಲ್ಲ ಅ ತ್ತಾಲ್ಲೇನ ಅದಕ್ಕ ನಮಗ್ ಹಂಗಾಗಿ ಹೋಗಾಕ್ ಆ ತ್ತಿಲ್ಲ ಮಂದಿ ಗಾಡಿ ಮಾಡ್ಕೋಬೇ ಅಂದ್ರ ಜಾಸ್ತಿ ಮಂದಿ ಆಕ್ಕತಿ ಅಲ್ಲಾ. ಜಾಸ್ತಿ ಮಂದಿನೂ ಆಗ್ಲಿಲ್ಲ ನಾವ ಅದಕ್ಕ ಹೋ ಕ್ಯಾನ್ಸಲ್ ಆಯ್ತ್ ನಮ್ಮ
ಬಸ್ ಇದೆ ಬಟ್ ಬಸ್ ಇದೆ ಹೋದ್ರು ನೀವು
ಹಾ ಅದ ಒಂದ ಬಸ್ ಇದ ಒ ಅದ ಮೂರ್ ನೋಡಕ್ ಆಗಲ್ಲ ಅಂತಂದ್ರ ಒನ್ ಡೇ ಒಳಗ್ ನೋಡ್ಬೇಕಂತಿತ್ತಲ್ಲ.
ಹಾ
ಹೋಗಕ್ ಆಗ್ಲಿಲ್ಲ.
ಹೌದ
ಹ್ಮ
ಮತ್ತೆ ಈಗ ನೆಕ್ಸ್ಟ್ ಗೋಕರ್ಣದು ಹೋಗ್ಬು
ಹಾ ಹೋಗೋಣ ಅಂತ ಏನ ಡ್ರೆಸ್ದು ಏನ ಹಾಕೊಳರ್ ಹೋದ್ರ.
ಡ್ರೆಸ್ ನಾರ್ಮಲ್ ಹಾಕ್ಕಳ್ಳೋಣ ಬೀ
ಸಾರಿ ಏನಾದರ ಉಟಕೊಳನ್. ಗುಡಿಗದು ದೇವಸ್ಥಾನಕ್ಕ ಹೋದ್ರ.
ಹ ಗುಡಿಗೆ ಸಾರಿ ಉಟ್ಕೊಳ್ಳೋಣ ಬೀಚ್. ತೊಳಗೆ. ನಾರ್ಮಲ್ ಜೀನ್ಸ್ ಪ್ಯಾಂಟ್ ಅದು ಹಾಕೊಳ್ಳೋಣಂತ
ಹ್ಮ್ ಹ್ಮ್ ಹ್ಮ ಹಂಗಾರ ಸಾರಿ ಸೇಮ್ ಸೇಮ್ ತಗೊಳೋಣ.
ಸೇಮ್ ತಗೋಳೋಣ ನೋಡೋಣ ಎಲ್ಲಾರ ಎಲ್ರೂನು ಕೇಳೋಣ.
ಹಾ ಹಾ ಆನ್ಲೈನ್ ಶಾಪಿಂಗ್ ಅದು ನೋಡೋಣ ಸೇಮ್ ಸೇಮ್ ಸಿಕ್ಕ ಅಂದ್ರ ಸೇಮ್ ತಗೊಳೋಣ.
ಹಾ ಅಷ್ಟ ಮಾಡೋಣಂತ. ಏನಂತಾರ ಅವ್ರನು ಒಂದ
ಹಾ ಅದ ಅವರ್ನೊ ತೆ ಕೇಳೋಣ. ಇಷ್ಟ ಆಯ್ದವ ನಮ್ಮ್ ಕ್ವಾಲ್ಟಿ ಚೊಲೋ ಬಂದ್ವಾ ತಗೊಳೋಲ್ಲಂತ. ಎಲ್ಲಾ ದ್ರ ಮಾರ್ಕೆಟ್ ಒಳಗ ತಗೊಳನ್ ಡ್ರೆಸ್ ಸಾರಿ ಅದು.
ಹಾ ಅಷ್ಟ್ ಮಾಡೋನಂತ.
ಹ್ಮ್ ನಿಮ್ ಫ್ರೆಂಡ್ಸಿಗೂ ಹೇಳಿರು.
ಹಾ ಹೇಳ್ತೀನಿ ಅವರ್ಗೂ ಕೇಳ್ತೀನಿ. ಹಿಂಗ್ ಸಾರಿ ತಗೊಳೋಣ ನಾ ತವಾ ನನ್ ಫ್ರೆಂಡ್ ಅಂತೀನಿ. ತಗೊಳ್ಳೋಣ ಓಕೆ ಅ ದ್ರೆ ನಾನ್ ನಿನಗೆ ರಿಟರ್ನ್ ಕಾಲ್ ಮಾಡ್ತಿ
ಹಾ ಹಾ.
ಹ್ಮ್
ಆಮೇಲೆ ಹೂಟ ಅದು ಏನು ಒಯ್ಯೋದ್ ಬೇಡ ಅಲ್ಲಿ.
ಊ ಊಟ ಬೆಳಿಗ್ಗೆ ಜಲ್ದಿ ಹೋಗ್ತೀವಲ್ಲ ಮತ್ ಸಮಯ
ಹಾ ಅಲ್ಲೆ ಅವ್ರು ನಾಷ್ಟಕ್ ಅಂತ್ರು ಎಲ್ಲಾದ್ರೂ ನಿಲ್ಲಸ್ತಾರ ನಾ ಅಷ್ಟೇ ಎಲ್ಲ ನಿಲ್ಲಸ್ತಾರ ತ್ತರ ನಾಷ್ಟ ಹೊರಗ ಮಾಡ್ಕೊಳೋಣ ಮಧ್ಯಾಹ್ನ ಊಟ ಅರ್ಲಿ ಆಗ್ತತಿ.
ಹಾ ಅಷ್ಟ ಮಾಡೋಣ ಅಂತ್ ತೊ ಊಟ ಅಲ್ಲೇ ದೇವಸ್ಥಾನವಗ ಇರ್ತಾವ.
ಅದೇ ನೈಟ್ ನಾವ್ ಏನ್ ಮನಿಗ್ ಬರ್ತಿ
ಹ ಹ್ಮ್ ನೈಟ್ ಹತ್ ಗಂಟೆ ಒಂಬತ್. ಹತ್ ಗಂಟೆ ಅಂದ್ರೆ ಇರ್ತೀವಿ ಅನ್ಸುತ್ತ.
ಹ್ಮ್ ನಿಮ್ ಫ್ರೆಂಡ್ಸಿಗೂ ಹೇಳಿರ್.
ಹಾ ಏಳ್ತೀನ್ ತಗೊ.
ಹಾ ಆಯ್ತು.
ಆಯ್ತ ಇಡ್ಲಿ ಅಂಬಾ.